ನರಾಮ
ಹ್ಮ ಅರಾಮ ನೋಡಪ್ಪ ನೀರಾಮ
ಹ್ಮ ನಾವ್ ಆರಾಮ್ ಮಾಡಪ್ಪ ಏನ್ ಮಾಡಕ್ ಕುಂತಣ ಮುಖ ಹೌದಾ ಹ ಹ ಹಾ ಊಟಣ ಹ್ಮ್ ನ್ದು ಆಯ್ತಣ್ಣ ಹಗೆ ಸುಮ್ಮನೆ ಮಾತಾಡ್ಕೊಂಡ್ ಕುಂತಿದ್ದ ನಮ ದೋಸ್ರ ಬಗ್ಗೆ
ಹಾ ಹಾ
ಹ್ಮ್ ಹ್ಮ್ ಏನ್ ಮತ್ತ ಕುಕೊಂಡಲಿ ಎಷ್ಟು ಬೇಗ ಇನ್ನುೂ ಆ ನಂದ ಗಂಟೆ ಆತ್ತು
ಹ ಏನೋ ಮಲ್ಕೊಂಡಲ್ಲ ಏನೋನೋ ಒಂದ್ ಇರ್ತ ಎಷ್ಟ ಚ ಇರ್ತಿ ಅವಾಗ ಮಕ್ಕಳ ಅನ್ನ ಬರೆ ಮಾತಾತನೆ
ಹೌದ ನಾನೇನು ಇಷ್ಟು ಜಲ್ದಿನ ಮಕ್ಕೊಂಡನೇನು ಹಂಗಂತು ಮಾಡಿದ್ದೀವಿ
ಇಲ್ಲ ಇಲ್ಲ
ಹ್ಮ ಏನ್ ಮಾಡ್ತಿದ್ರಣ ಮತ್ತೆ ಸಮಾಚಾರ ಏನ ಅವಊರಲ್ಲಿ ಮನಲೆೆಲ್ಲ ಆರಾಮ್ದಾರ
ಹ್ಮ್ ಎಲ್ಲಾರೂ ಆರಾಮದರ ಮನೆಯಲ್ಲಿ ಅವರಲ್ಲೆಲ್ಲ
ಹಾ ಹಾ ಹಾ ಏನುೋ ಎಜುಕೇೇಶನ್ ಹೆಂಗೆ ನಡ್ತಿದ್ದೆ
ಹಾ ನಡತಿದೆ ಅಷ್ಟೇ ಎಜುಕೇಷನ್ ಓಡ್ತಾ ಇದೀವಿ ಅ ಅ ಮಾಡಿದೀವಿ
ಹಾ ಹಾ ಹಾ ಮಗಿತಾ ಬಿಎಡ್ ಬಿ ಎನ ಬಿಎಡ್
ಹ ಇವಾಗ ಬಿ ಎಂಮೂದೆ ಇವಾಗ ಬಿ ಎಡ್ ಮಾಡ್ಬೇಕು ಅಂತ ಇದ್ದೀನಿ
ಹೌದಾ
ಹ್ಮ
ಹ್ಮ ಹ್ಮ ಹ್ಮ ಇದು ಒಂದು ಇಕ್ಕೂ ಒಂದು ಕಾರ್ ತಗೋಕ ಮಾಡಿದ ಇದು ಒಂದು ಬಿಸ್ನೆಸ್ ಗಿಸ್ನೆಸ್ ಮಾಡೋಕ್ ಅಂದ ಮಾಡಿದೆ ಯಾವ್ದ ಚಛಲೋ ಅಂತೂ
ಬಿಸಿನಸ್
ಹಾ ಯಾವ್ದ ಒಂದು ಬಿಸ್ನೆಸ್ ಮಾಡ್ಬೇಕ ಅಂದ ಮಾಡಿದೆ
ಹಾ ಹಾ
ಹ್ಮ್ ಅದಕ್ಕೆ ಯಾವ್ದ್ ಚಲೋ ಯಾವ್ದ ಹೆಂಗ್ ಮಾಡಿದ್ರೆ ಹೆಂಗ ಪ್ರಾಪರ್ಟಿ ಸಿಗುತ್ತೆ ಲಾಭ ಸಿಗುತ್ತೆ ಅಂತ
ಪ್ರಾಪರ್ಟಿ ಬ ನಡ್ಕೊಂಡು ಮಾಡಿದ್ದೀ
ಯಾವ್ದು ಚಲೋ ಅಂದ್ರೆ ಯಾವ್ದು ಸಿಗ ಆದರೆ ಯಾವತ್ತು ಮಾಡಿದರೆ ಯಾವುದು ಯಾವ ಥರ ಸಿಗುತ್ತೆ ಲಾಭ ಅಂತ ನಿಮ್ಗ ಏನಾದ್ರೂ ಗೊತ್ತಿದೆ ಐಡಿಯ ಅದ್ರ ಬಗ್ಗೆ ಅಂತ
ಹ ಇವಾಗ ಏನ್ ಬಿಸ್ನೆಸ್ ಮಾಡೋ ಅಂದ್ರೆ ನಾನ ತರದನ್ ಬಜೆಟ್ ತೊಂಡ್ಕೋಬೇಕು ಮತ್ತೆನ್ಗೆ ಯಾವ್ದಲ್ಲಿ ಇಂಟ್ರೆಸ್ಟ್ ಅದ ಅ್ರಲ್ಲಿ ಯಾವ ಬಿಸ್ನೆಸ್ ಬಹಳ ಇಲ್ಲ ಮತ್ತ ಯಾವ ಬಿಸ್ನೆಸ್ ಬಹಳ ಡಿಮ್ಯಾಂಡ್ ಐತ್ ತಿಳಕೋಬಿಟ್ಟು ಅದುಲ್ಲ
ಹೌದಾ
ಹ್ಮ್
ನಮ್ಮೂರ್ ಕಡೆ ಬಾಳ ಅಷ್ಟ ಅಂದ್ರೆ ಯಾರು ಬಿಸ್ನೆಸ್ ಮಾಡಿಲ್ಲ ಬಟ್ ಪೆಟ್ರೋಲ್ ಬಂಕಾಯ ಇತ್ತು ಮತ್ತೆ ಬಿರ್ಯಾನಿದು ಅದು ಮತ್ತೆ ಕುರಿ ಸಾಕಾಣಿಕೆ
ಹ್ಮ
ಹ್ಮ ಮತ್ತೆ ಮತ್ ತೋಟ ಆಯ್ತು
ಹ್ಮ
ದೊಡ್ಡ ದೊಡ್ಡ ಮಾಲ್ ಅಂದ್ರೆ ಬಟ್ಟೆ ಅಂಗಡಿ ದೊಡ್ಡ ಮಾಲ್ ಇರ್ತವಲ್ಲ ಅಣ್ಣಾ ಇದು ಟ್ರೆಂಡ್ಸ್ ಮತ್ತು ವಿಶಾಲ್ ಮಾರ್ಟ್ ಆ ಥರ ಬಟ್ ಇಷ್ಟ ಅಲ್ಲ ಇಂಥಾವ
ನಮ್ದ ಏನ್ ಪ್ಲಾನ್ ಅಂದ್ರೆ ಒಂದು ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಹಾಕ್ಬೇಕು ಇಲ್ಲಂದ್ರೆ ಡ್ರೆಸ್ಸಿನ ಅಂಗಡಿ ಒಂದು ದೊಡ್ಡ ಮಾಲ್ ಕಟ್ಟಬೇಕಂತ ದೊಡ್ಡದು
ಪೆಡ್ರೋಲ್ ಬಂಕ್ ಹಾಕ್ಬೇಕಂತಂದ್ರೆ ಈವ ಹೋಗಾದ್ನ್ ಹತ್ರ ಏನಿಲ್ಲಂದ್ರರು ಒಂದ ಒಂದು ಒಂದು ಒಂದ್ ಕೋಟಿ ಆದ್ರೂ ಬೇಕೇ ಬೇಕು
ಹ್ಞೂ ಅಷ್ಟು ಬೇಕಣ್ಣಾ ಅದಕ್ಕ
ಹಾ ಅಷ್ಟು ಬೇಕಿ ಬೇಕು ಒಂದ್ ಕೋಟಿ ಲೈಸೆನ್ಸ್ ತಕ್ಬೇಕಾ
ಹಾ ಹಾ
ಮತ್ತೆ ಡಿಲರಿ ಕೊಡ್ಬೇಕು
ಹ ಹಾ
ಹ್ಮ ಮತ್ತೆ ನ ಬೇರೆ ಬೇರೆ ಎಕ್ಸ್ಪೆನ್ಸ್ ಬರ್ಬೋದರೀ ಅಲ್ಲಿ
ಹೌದಾ ಇದರ ಒಂದು ಒಂದು ಕೋಟಿ ಅಂದರೆ ಎಲ್ಲ ಆಗುತ್ತೆ ಅದರಲ್ಲೆಲ್ಲಾ ಅಂದರೆ ಅಲ್ಲಿ ಜಾಗ ಇತ್ತು ಮತ್ತೆ ಅವೆಲ್ಲ ಕೆಲ್ಸ ಏನೇನಿದೆ ಅಲ್ಲ ಅದ್ರದ್ದೆಲ್ಲಾ
ಹಾ ಒಂದ್ ಕೋಟಿ ಅಂತಂದ್ರೆ ಇನ್ ಜಾಗನ ಬಾಡಿಗೆ ತಗೋಬೇಕು ಬಾಡಿಗೆ ತಗೊಬಿಟ್ಟದ್ರೆ ಎಷ್ಟು ವರ್ಷ ಅಂತ ಕಾಂಟ್ರಾಕ್ಟ್ ಮಾಡ್ಕೊಬೇಕು ಕಾಂಟ್ರಾಕ್ಟ್ ಜಾಗ ಆರ್ಬೇಕು ಅದುಬೇಕು ತಿಳ್ಬೇಕಂತಂದ್ರೆ ಹತ್ತತ್ರ ಎರಡು ಕೋಟಿ ಬೇಕು ಒಂದ ಪೆಟ್ರೋಲ್
ಹೌದಾ
ಹ್ಮ್ ಲೋನ್ ತಗೋಬೇಕಲ್ಲ ಲೋನ್ ಇವಾಗ ನಿನ್ ಹತ್ರ ಎಷ್ಟ ಐತಿ ಅಮೌಂಟ್ ಆದ್ರ ಅಪೋಸಿಟ್ ಗಿ ಲೋನ್ ಲೋನ್ ತಗೋಬಹುದು ನೀನು
ಹ್ಮ ಹಾ ಹಾ
ಹ ನಾ ಅಂದ್ರೆ ಒಂದ್ ಐವತ್ ಲಕ್ಷದಾಗ ಆಗತ್ತ ಅಂದ ಮಾಡಿದ ನಾನು ಅದಕ್ ಪೆಟ್ರೋಲ್ ಬಂಕ್ ಅದು ಮಾಡ್ಬೇಕಂತ ಮಾಡಿದೆ ಯದಕಂದ್ರೆ ನಮ್ಮ್ ಊರ್ ಸೈಡ್ ಪೆಟ್ರೋಲ್ ಬಂಕೇ ಇಲ್ಲಾ
ಆಗಲ್ಲಂದ್ಯನ
ಹ ಐವತ್ತು ಲಕ್ಷ ಆಗದ ಡೌಟ್ ನನಗೆಣ
ಹ್ಮ್ ಹಾ ನಾನ್ ಅದಕ್ಕೆ ಆಗತ್ತಂದ ಮಾಡಿದ್ದೆ ಇಲ್ಲಾಂದ್ರೆ ಮತ್ತೆದ ಟ್ರೆಂಡ್ಸ್ನ್ಸ್ ಹಾಕಿದ್ರೆ ಚಲೋ ಏನಂತ
ಹ್ಮ್ ಟ್ರಾನ್ಸಿಷನ್ ಹಾಕದ್ ಚೊಲೋ ಆದ್ರೆ ಏನಲ್ಲ ಲೈಸೆನ್ಸ್ ಇರಲ್ಲ ಏನಿರಲ್ಲ
ಹೌದಾ ಹ ಅದೇ ಹಾಕಿಬಿಡ್ತು ನಂದ್ರೆ ಮತ್ತ ಏನ್ ಮಾಡ್ತೇವಿ ಅದಲ್ಲಂದ ಬಿರಿಯಾನಿ ಅಂಗಡಿ ಯಾವ್ದನ ಕಾಲ ಹ್ಮ್ ಅದೇ ಮಾಡ ಮತ್ತೇನ್ ಮಾಡತ್ತೆ.
ಹ್ಮ್ ಅಷ್ಟ ಮಾಡಿಬೇಕ
ಹ್ಮ್ ಅದಂದ್ರೆ ಆಗ ಮತ್ತತ್ ಒಂದ್ ಕೋಟಿ ಅಂತ ಹೇಳ ಕುಂತ ಒಂದ್ ಕೋಟಿ ಎಲ್ಲಿ ಕೊಡ್ತಾರ ಎಲ್ಲಿ ಒಂದ್ ಇಪ್ಪತ್ತು ಲಕ್ಷ ಸಾಲ ತಗೊಂಡು ಒಂದ್ ಇಪ್ಪತ್ ಲಕ್ಷ ಎಲ ಮುಂದ್ ಮೂವತ್ ಲಕ್ಷ ಎಲ್ಲಾದ್ರೂ ಇದು ಮಾಡ ಅಂತ ಮಾಡಿದ ಆ ಕಡೆ ಆ ಕಡೆ ಒಂದ ಹತ್ತು ಈ ಕಡೆ ಒಂದ ಮಾಡಿ ಕೆಸ
ಓ ಹ್ಮ
ಹ್ಮ್ ಹ್ಮ್ ಆತರ ಪ್ಲಾನ್ ಮಾಡಿದೆ ಬಟ್ ಹೆಂಗ ಹೇಳಕ್ ಕುಂತೀನಿನು ಅಂದ್ರೆ ತಗದೇ ಬಿಡು ಇವತ್ತು ಇಲ್ಲಿಂದ ಸುಮ್ಮ ಡ್ರೆಸ್ಸಿನ ಅಂಗಡಿ ಚೊಲೋ ಚೊಲೋ ಇವಾಗ ಅಲ್ಲ ಹೊಸ್ತಗಿ ಎಲ್ಲ ಟ್ರೆಂಡ್ಸ್ ಆ ತರ ತಂದಕಸ ಇಟ್ಟು ಬಿಡದ ಅದೇ ಸೇಲ್ ಮಾಡ್ಕಂತು
ಹ್ಮ ಅಕ್ಷೆ ಮಾಡ್ಬೇಕ ಇವಾಗ್ ಏನ್ ಮಾಡಕ್ಕಾಗಲ್ಲ
ಹ್ಮ್ ಹ್ಮ್ ಹಂಗೆ ಮಾಡಬೇಕು ನೀ
ನಮ್ ನಂಬಲಿ ಬಜೆಟ್ ಎಷ್ಟ್ ಇರುತ್ತಾ ನಮ್ ಅಷ್ಟೇ ಮಾಡ್ಕೊಂಡ ಹೋಗ್ವ ಬಿಟ್ಟಿಗೆ ಹೋದ್ರೆು ಲಸ್ ಆಯತ ಅಂದ್ರ ಏನ್ ಮಾಡ್ತತೆ
ಹೌದೌಹೌದೌಹೌದು ಆದ್ರಗ ಬೇರೆ ಸ್ವಲ್ಪ ಅಮೌಂಟ್ ಇಲ್ಲವಾ ಮಿಕ್ಕಿ ಒಂದು ಒಂದು ಕೋಟಿ ಅಂದರೆೆ ಕಮ್ಮಿ ಆಯ್ತೆನ ಅಣ್ಣ ಹ ಬಾಳಐತ ಅಮೌಂಟು ಒಂದು ಕೋಟಿ ಅಂದ್ರ ಸುಮ್ಮ್ನೆಲ್ಲಿ ಕಡಕಿರಿ ಕೇರಿ ನಾವು ಎಲ್ಲೇ ಒಂದು ಹತ್ತ ಇಪ್ಪತ್ತು ರೂಪಾಯಿ ಸಿಕ್ಕ್ರ ಸಾಕ ಬದುಕೋರು ಅಂತವ್ರರು ನಾವು ಬಟ್ಟ ಎಲ್ಲನು
ಇದ್ರೆ ಆಗಲ್ಲ ಎಲ್ಲ ಬಿಟ್ಟ ಬಿಟ್ಟ ಮಾಡ್ಬಕ ಅಕ್ಕತಿ
ಮಾಡಬೇಕು ಬಿಟ್ಟ ಇಷ್ಟು ಒಂದ್ ಕೋಟಿ ಅಂದ್ರ ಮತ್ತ ಆಮೇಲೆ ಸಡನ್ ಆಗಿ ಮತ್ತೆ ಎಲ್ಲನ್ ಸಿಗಾಕನ್ರು ಮತ್ತೆ ಡಬಲ್ ಡಬಲ್ ಖರ್ಚು ಅಮೌಂಟ್ ಆದರ ಏನು ಮಾಡ್ತೆ ಆಮೇಲ್ ಮಾಡಕ್ ಇಂಟ್ರೆಸ್ಟ್ ಬರಲ್ಲ ಸುಮ್ಮ್ ಊರ್ ಬಿಟ್ಟು ಹೋಗ್ಬೇಕಕ್ ಆಗತ್ತ ಮತ್ತೆ ಬೇರೆ ಕಡೆ ಎಲ್ಲ ತಿರುಗಾಡಕ ನ ಹ್ಮ ಮಾಡಿದ್ಮೇಲೆ ಇಲ್ಲ ಆಗತ್ತ ಅಂತ ಇರ್ಬೇಕಂತ ಅರ್ಥ ಒಮ್ಮ ಸುಮ್ನೆ ಮಾಡಿಕಸ ಏನ್ ಮತ್ತ್ ಸಿಗಾಕೊಂಡು ಪೊಲೀಸರಿಗೆ ಮತ್ತೆ ಇನ್ನ ಇದಿಷ್ಟು ಇಷ್ಟ ದಂಡ ಕಟ್ಟಿದ ಕೂಡ ಮತ್ತೆ ಕೋರ್ಟಿಗೆ ಹೋಗೋದ ಅಲ್ಲಿ ತಿರ್ಗಾಡದ ಹ
ಇಲ್ಲ ಲೈಸೆನ್ಸ್ ಪ್ರೂಫಲ್ಲ ಲೈಸೆನ್ಸ್ ಇದ್ಮೇಲೆ ಆತರ ಏನ ಆಗಲ್ಲ. ಅವ ಆಯ್ತು ಸ್ಕಿನ್ ಮೇಲೆ ನಿನ್ಗೆ ಕರೆಕ್ಟ್ ಆಗಿ ಕಸ್ಟಮರ್ ಸಿಗ್ಬೇಕಾ
ಹಾ ಹಾ ಕಸ್ಟಮರ್ ಇದ್ರ ಬಿಡೋಣ್ಣ ಕಸ್ಟಮರ್ ಕೆಲ್ಸ ಕೆಲಸ ಮಾಡೋ ಭಾಳ ಜನ ಇದ್ರು ಬಿಡಿ ಇವಾಗೆಲ್ಲ ರೆಡಿ ಮಾಡಿ ಇಟ್ಟೇನೆ ಕಸ್ಟಮರು ಬಟ್ ಇವಾಗ ನಂದ ಏನ್ ಅಂದ್ರೆ ಅಲ್ಲಿ ತರ್ಸೋದ ಇದು ಮಾಡೋದ ಎಲ್ಲ ರೆಡಿ ಮಾಡೋದಷ್ಟೇ ನಂದ ಇವಾಗ
ಹು--ವರ್ಕರ್ ಬೇರೆ ಕಸ್ಟಮರ್ ಬೇರೆ ಕಸ್ಟಮರ್ ಅಂತ ಹೋದ್ರೆ ಹೋಗ ಡೀಸೆಲ್ ಹಾಕುವನರು ಪೆಟ್ರೋಲ್ ಹಾಕೋನೋರು ಇರ್ತಾರಲ್ಲ ಅವ್ರಿಗೆ ಅಂತೀವಿ ನಾವು ಕಸ್ಟಮರ್ ಅಂತ
ಹ ಅದೇ ಅದೇ ಹೇಳಕಂದ ಕಷ್ಟಮರ ನಾನ್ ಅದೇ ನಮ್ಮ ನಮ್ಮಲ್ಲಿ ಮನೆಲಿ ಇದ್ದಾರ ಒಂದ ಇ ಅವರ್ ಮೂವರು ನಮ್ಮ ಅಣ್ಣ ತಮ್ಮ ರ ಇದ್ದಾರಾ
ಅವರು ವರ್ಕರ್ ಆದ್ರಲ್ ವರ್ಕರ್ ಇವಾಗ ಕಸ್ಟಮರ್ ಅಂತ ಅಂದ್ರೆ ಇವಾಗ ನೀ ನಿನ್ ಅಂಗಡಿ ಆಯಕಿದ ಮೇಲೆ ಯಾರಾದರು ಬರ್ತಾರಲ್ಲ ಇವಾಗ ಚಿನ್ನಕ್ಕೆೆ ಮಾಡಕೆ ಬರ್ತಾರ
ಹಾ ಹಾ ಅದೇ ಕರೆಟ್ ಕೂಡ ಅಂದ್ರೆ ನಮ್ರ್ ಸೈಡ್ ಇರೋದು ಒಂದೇ ಒಂದು ಕಸ್ಟಮರ್ ಅನ್ನೋಕಾಗ ಎಲ್ಲ ನಮ್ದು ಇ ಅಕಲ್ಲ ಒಂದು ಇ ದೇದುರ್ಗ ಹೊಂದಿದೆ ಅರಕೆರಲ್ಲಿ ಒಂದೇ ಇರ ಎರಡೇ ಪೆಟ್ರೋಲ್ ಪಂಕ್ ಐತೆ ಅವ ಎರಡುಡು ಎಲ್ಲರಲ್ಲಿ ಒಂದೊಂದರೂ ಕರೆಕ್ಟಾಗಿ ನಡೆಯತಿಲ್ಲ ಇವಾಗ ಬೆಳಗ್ ನಡದ್ರೆಾಯಂಕಾಲ ಬಂದರ್ತ ಸಾಯಂಕಾಲ ನಡೋದ್ರ ಬೆಳಿಗ್ ಬಂದಿರ್ತ ಒಂದ ಒಂದು ಕರೆಕ್ಟಗಿ ನಡೆತಿರೋದು ಆ ಪೆಟ್ರೋಲ್ ಬಂಕ್ ಅಲ್ಲಿ ನೋಡಿದ್ರೆ ಯಾವತ್ತಾದೂ ಬರಿ ರಶ್ ಇರ್ತದೆ ಅದ ಸಲಯ ನಮ್ಮರ್ ಸೈಡ್ ಅಲ್ಲಿ ಇಲ್ಲೊಂದು ಅಂದರೆ ನಮ್ಮ ಸುತ್ತಮುತ್ತಲ ಬೈಕು ಮತ್ತು ಡೀಸೆಲ್ ಗಾಡಿಗಳು ಟ್ಯಾಕ್ಟರ್ಗಳು ಮತ್ತೆ ಕಾರ್ಗಳು ಆತರ ಬಾಳ ಇದಾವ ವೆಹಿಕಲ್ಸ್ ಅದ ಸಲಿಗೆ ಇಲ್ಲಿ ನಮ್ಮ ಮೂರು ಸೈಡ್ ಹಾಕೋಬೇಕಂತ ನಾನು ಅದು ಪ್ಲಾನ್ ಮಾಡಿದ್ದಲ್ಲಿ
ಹೌದಾ
ಹ್ಮ್ ಯದಕಂದ್ರೆ ಅಲ್ಲಿ ಆ ಕಡೆ ಹೋಗಕಂತ ಆಕಡೆ ಹೋಗಕಂತ ಮುಂಚೆ ಇಲ್ಲೇ ಬರ್ತಾರಲ್ಲ ಅಲ್ಲ ಇಲ್ಲೇ ಸಮೀಪ ಆಗತ್ತ ಅದಕ್ಕೆ
ಹ್ಮ ಹ್ಮ್
ಹ್ಮ್ ಎ ಬಿುಡು ಸುಮ್ಮನೆಲ್ಲಿ ಕಿರಿ ಕಿರಿ ಇರ್ಲ್ಲ ಆ ಕಡೆ ಮತ್ತ ಆ ಕಡೆ ಪೆಟ್ರೋಲ್ ಬಂಕ್ ಎಲ್ಲಿ ಇ ಮಾಡೋದು ಪೆಟ್ರೋಲ್ ಬಂಕ್ ಎಲ್ಲಿ ಇದು ಮಾಡೋದು ಎಷ್ಟು ಅಮೌಂಟ್ ಎಲ್ಲಿ ತರಮ್ಮ ಅಂತ ಅವಾಗ ಎಷ್ಟೊಂದು ಯಾರು ಕೊಡಲ್ಲ ಅವ ಸಲೆಗೆ ಇವಾಗ ಅರಿಯಿಂದ ಐವತ್ ಸಾವಿರ ಐವತ್ತು ಲಕ್ಷ ಆಗಿದ್ದ ಐವತ್ತು ಲಕ್ಷ ಅರೇಂಜ್ ಮಾಡಿ ಇಟ್ಟಿದ್ದೆ ನಾನು ಇವಾಗ ಹ್ಮ್ ಅದಕ್ಕೆ ನ ಮಾಡ ಐವತ್ತು ಲಕ್ಷದಾಗಷ್ಟಾಗ ಆಗುತ್ತಂತೂ ಮಾಡಿದೇನೆ ನಾಮ ನೋಡಂತು ಮತ್ತೇಏನು ಮಾಾಗಗ್ಲಿಲ್ಲ ಮತ್ತು ಸುಮ್ಮನೆ ಟ್ರೆಂಡ್ಸು ಇತ್ತು ಬಟ್ಟೆ ಗೀಟ ಇಲ್ಲಾಂದ ಬಿರಿಯಾನಿ ಅಂಗ್ಡಿ ಯಾವ್ದಂದಂದು ಹಾಕೊಂಡ್ ಕುಂತ ಬರುತ್ತೆ ಮತ್ತೆ ಏನ್ ಮಾಡ್ತವಿ ಸುಮ್ಮ ಅದಾನ ಬಿಸ್ನೆಸ್ ಮಾಡ್ಕೊಂತ
ಅದೇ ಬಡ್ ಅಂಗ ಹೋಲ್ಸೆಲ್ಲ್ಲ ತರಬೇಕ ಅವತ್ ಅಂದ್ಬಿಟ್ಟು ಲ್ಲಿ ಮಾರ್ಬೇಕೋಕ
ಹ್ಮ್ ಮತ್ತೆ ನಮ್ ಬಿರಾನಿ ಇದು ಪೊನ್ ಅಂಗಡ ಹಾಕೆಂತನ ಕಡೆ ಹೊಸ ಹೊಸ ಫೋನ್ ಬರೋದೆಲ್ಲ
ಹ್ಮ ಹಾ
ಹ್ಞೂ ಆ ಥರ ಅಂತ ತರ್ತೀನಿ ಮಕ್ಕಳ ಏನು ಮಾಡ್ತಾರೆ ಒಟ್ಟೆ ನನ್ ಬಿಸ್ನೆಸ್ ಮಾಡಕ್ಕೆ ಕುಂದಿರ್ಬೇಕಂತ ನಂದವಾಗ ಸುಮ್ಮನೆ ಕುೂಂತಿನಿ ಕಖಾಲಿ ಅದ್ರ ಸಲಯೆಗೆ ಸುಮ್ಮ ಅವ್ರ ಕಾಯ ಹ ದುಡ್ಯಪ್ಪ ಅ ನಾವು ಒಂದು ಸ್ವಂತ ಹಕನ್ ಕಸಿ ದುಡ್ಕೊಂಡಿವವಿ ನಮಗ ಸ್ವಲ್ಪ
ಅದೇ ಆಕೆ ಯಾವ್ದಾದಾರ ಚೆನ್ನಾಗಿರೋ ಬಿಸ್ನೆಸ್ ಯಾರ ಮಾಡಿರ್ತಾರಲ್ಲ ಕೇಳ್ಬಿಟ್ಟ ಅವ್ರರು ಎಕ್ಸ್ಪೀರಿಯನ್ಸ್ ಕೇಳೋ ಯಾವು ಹೆಂಗ ಎಕ್ಸ್ಪೀರಿಯನ್ಸ್ ಹೆಂಗ ಇ ಕಂಬಟ್ಟ
ಹ ಸರಿ ಸರಿ ತಗಣ ಆಳ ಸರಿ ಓಕೆ ಓಕೆ
ಹ್ಮ ಸರಿ
ಹ